ಹಲೋ.
ಹಲೋ ಮುಗಿತ ಪಬ್ಜಿ ಆಡದ.
ಹಾ.
ಮುಗಿತ್ ಏನ್ ಅಂದೇ ಪ ಪಬ್ಜಿ ಆಡೋದ.
ಮುಗೀತ್ ಪಾನ ಆಡಬೇಕ್ ಮಾಡಿದ್ದೆ. ಯಾಕ ಬೇಡ ಸಾಕ. ಅನ್ನಿಸಿತ ಅದಕ್ಕ್ ಬಿಟ್ಟೆ.
ಹ್ಮ್ ಹ್ಮ್ ಇಲ್ಲಾ ಅಪ್ಪ ಹುಜ್ಜೆಧರ.
ಹ್ಮ್.
ಹ್ಮ್ ಹ್ಮ್ ಹ್ಮ್. ಪಊರ ವಜ್ಜನ್್ಯಾಗ ಮಾಡಿಬಿಟ್ಟಿವತ್ ಮಧ್ಯಾಹ್ನಕ್ ಅದೇ ಮಾಡ್ಿಕಂತ ಕುಂತಂಗ ಕಂಡದ. ಹ
ಏ ಇಲ್ಲಾ ಮುಂಜಿಲ್ಲಾಡ್ ಮಾಡಿದ್ದ್ಯ ಅಲ್ಲ ಟೈಪ್ ಮಾಡಕ್ ಬೇಸ ನೋಡತ್ತೆ ಆಮೇಲೆ ಬಂದ ಮತ್ತ ಮ ಊಟ ಮಾಡಿ ಬಂದ್ಮಲೆ ಹೊರಗಿದ್ ಸ್ವಪ ಹೊರಗ ತಿರಿ ಎಾಡ್ ಬಂದ್ ಕುೂದಿದ್ದ ಹಂಗೆ ಮತ್ತ ಆಕಟ್ಟ ಹ ಬಗ ಕುಂತ ಅದು ಟೈಪ್ ಮಾಡಿದ ಒಂದ್ ಹತ್ತು
ಹ್ಮ್
ಮತ್ ಆಗಣತ್ ಬೇಾಸ ನೋಡತ್ ಕಡೆ ಹಿಂಗ್ ಮಾಡ ಬಂತತ್ ಹಿಂಗ ಮಾಡದು ಮತ್ತತ್ ಈಗ ಒಡೆ ಒಲದಾಕನೆ
ಹ್ಮ್ ಹ್ಮ್ ಹ್ಮ್
ಇನ್ನೆ ಇದನ ಕಂಪಲೀಷಟ್ ಮಾಡಸಿಲ್ಲಂತ
ಆ
ಅದು ಕಬ್ ಕಬ್ಬು ಪೇಸ್ಟ್ ಮಾಡಕ ಮಸ ಆಗ ಯಾರ ಗೊತ್ತ
ಏನ್ ಮಾಡದನ್ ಗೊತ್ತ ನೀ ಯಾಕ ಮಾಡಕ್ ಹೋಗಿದಿ ಹೇಳ ಅಲೋ ಕಾಫಿ ಪೇಸ್ಟ್
ಇಲ್ಲಿ ಮತ್ತ ಚೆಂದ ಡೇಪ್ ಮಾಡ ಆರ ಮಾಡ್ತಾರ ಅಂತ
ಸ್ಮಾರ್ಟ್ ವರ್ಕ್ ಪಡ ಗೋದ ಸ್ಮಾರ್ಟ್ ವರ್ಕ್ ಹ್ಮ ಹ ಹ ಹ್ಮ
ಕಸಾ ಹ ಸ್ಮಾರ್ಟ ವರ್ಕ್ ಸ್ಮಾರ್ಟ ವರ್ಕ್ ಕೈಸಾ ಹ ಸ್ಮಾರ್ಟ ವರ್ಕ್
ಅಪ್ಪಾ
ಮ ಬರಂಗತ್ತು ನಾಳಗ್
ನಾವು ಫಸ್ಟ್ಗೆ ಒಂದು ಗಗನ ಕೊಟ್ಟ ಸಬ್ಮಿಟ್ ತೊಳ್ಳವ
ಹ್ಮ್
ಟಡಂತ ಮ ಸ್ಮೆ ಅದ ಅದ ಉಸಂತ ಮಾಡಕತ್ನ ಆಗಲ್
ಹ್ಮ್ ಹ್ಮ್ ಹಾ ಹಾ ಹಾ
ಲ್ಲಿಕ್ಕ ಏನು ಜುವ ಮರ ಹಿಲ್ಲಲ್ಲ
ಹ್ಮ್ ಹ್ಮ್ ಅಂತಪರಿ ಹದ್ನದ ಮುಗಸಿದ ಅಂತರಿ ಸುಮನೆನಾ
ಹ್ಮ್ ಹ್ಮ್ ಹ್ಮ್ಅದ್ ಇರದ ಎಂಟೆಡು ಸೆಕೆಂಡ್ ಇರ್ತದ ಉದ್ದಗರ್ಲ್ಲಾ
ಹ್ಮ್
ಎಂಟಂ ಸೆಕೆಂಡ್ ಇರ್ತಾವ ಓಡ್ ಒಂದ ಒಂದ್ ಹತ್ತು ಇಪ್ಪತ್ತು ಓಡ್ ಇರ್ತ ತ ಅಷ್ಟೆ
ಇಪ್ಪತ್ ವಡ್ ಒಂದ ಒಮ್ಮನೆ ಆಯ್ತ
ಇಲ್ಲ ಇಲ್ಲಂತ ಇರ್ಲದೇನ ಪುರ
ಸ ತ್ರಾಸ ಆಗ ಹ
ಹ್ಮ
ಹ ಹ್ಮ ದೋಸ್ತಂದ ಎಷ್ಟು ಮಾಡರಿ ಹಾ
ಗೊತ್ತಿಲ್ಲಪ್ಪ ನೀ ಗೊತ್ತ ಎಷ್ಟು ಮಾಡನ್
ಹ್ಮ್
ಹ್ಮ
ಹ ಮತ್ತೆ ಹಚ್ಚಿಲ್ಲದೆ ಯಾರಿಗೆ
ಸಂತೆ ಹಚ್ಚಿದ್ದಾಗಲೇ ಸಂತೆ ಮಾತಾ ಇರ್ಬೇಕು ಮಾತಲ್ಲ ಇರ್ಬೇಕು
ನಿಂದಿ ಸಾಗಯ
ಹದಿನೈದು
ಹ್ಮ್ ಹದ್ನೂಯ್ದ
ಹ್ಮ್
ಈ ಮುಂಜೆಿಲ್ಲದ ಐಏಳುಿನೆಂಟಿದ್ವಲ್ಲ
ಇಲ್ಲ ಮುಂಚೇರಿ ಒಂಬತ್ತು ಒಂಬತ್ತು
ಹ್ಮ್
ನಮ್ ದೋಸ ಒಂದ ಹ್ ಸಬ್ಮಿಟ್ ಕೊಟ್ಟ ಮತ್ತೆ ಯಾರಿಗಚ್ಚ ನಿನ್್ ಹಚ್ಚಿರ್ಬೇಕ
ನನಗ ಎನ ನಾನ ಒಂದ್ ಕಾಲ ನ್ ಎರಡು ಕಾಲ್ ಹಚ್ಚಿರ್ ಮುಂಜೆ ಹೋಬೇಕ ಏನ ನಾಳಿಗ
ಕಾಲೇಜಾ
ಹ್ಮ್
ಮಳಿ ಬಂದ್ರ ಹೋಗಲ್ಲ ಮಳಿ ಬರ್ಲಂದ್ರ ಹೋಗಲ್ಲ
ಹ್ಮ್ ಹಂಗು ಹೋಗಲ್ಲ ಹ್ಮ್
ತನ ಅನ್ನಬ್ಯಾಳಿ
ಹ ಬಳಿ ಬಂದ್ರ ಹೋಗಲ್ಲ ಬಳಿ ಬರ್ಲಕ್ಕನು ಹೋಗಲ್ಲ ಒಳ್ಳದ ಒಳ್ಳದ ಒಳ್ಳದ
ಇಲ್ಲ ಲೆಟರ್ ಬರ್ ಬರ್ಲತ್ತ ಕ್ಲಾಸ್ಟಿಕ
ಮತ್ತ ಎಕ್ಸಾಮ್ ಉಂಟಾವಲ್ಲ ಅ್ಕೆ ನಾ ಬರಲ್ ಸರ
ಹ್ಮ್ ಆಯ್ತು ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗಾರ ನೀವು
ಹ್ಮ್ ಮತ್ತೆ
ಎಷ್ಟೊ ತೋತ್ರಿ ನಾ ನೋಡತ್ ಒಂದು ಎಷ್ಟು ತಾಸ ಹೋದಂಗಿರಿ ಅಂತ ಹಾ ಒಂದು ಪೇಪರ್ಸ್ಲ್ಲಯಕ್ಕ ಇವಾಗ ಅಲ್ಲ ಒಂದು ಪೇಪರ್ ಸಲ್ಯಕ ಒಂದ್ ತಿಂಗಳ ಒ
ಲೇ ಜಿಗ್ಗದ ಲೇ ಪದು ದದ
ಮತ್ತ್ ಓದೋದ್ರ ನೀ ಓದೋದ್ಬ ಬಿಟ್ಟ ಇವ ಇವತ್ ಬಕ್ಕರ್ ಇಡದ ಒಂದಸೈತಾರೆ ಅದ್ರೊಳ ಸಡ್ ಇವ ತರ
ಅಲ್ಲ ಸಂಡೇ ಅರನ ಓದ್ತಾರ ಸಂಡೇರೋದ ಎಂಜಾಯ್ಮೆಂಟ್ ಮಾಡಾಕ್
ಹೌದಲ್ಲ ಆಯ್ತೀನಿ ಡಾಕ್ಟರ್ ಆಯ
ಚಲೋ ಇರ್ಲಪ್ಪಾ ಚೆಂದ್ ಸ್ವಲ್ಪ ರಿಲ್ಯಾಕ್ಸ್ ಇರ್ಲಿ ಮೈಂಡ ಅಂತ ಕೊಡ್ತಾರ ಸೂಟಿ
ಹ ಅಣ್ಣ ನೀ ಡಾಕ್ಟರ್ ಆಯ್ತು ಅಣ್ಣ ನಿನ್ ಏನಾರಂದ ನಂದೇ ತಪ್ಪಾಗದುೋಣ ನಂತು ನಾನೇ ಹಡ್ಕೊಬೇಕ ಹ ಇಲ್ಲ ತಪ್ಪು ನ ಅಂದ ಅದಕ್ಕೆ ಅದೇ ಹಓಣ ಕೇಳಿದ್ನಲ್ಲ ತಪ್ಪಾಯ್ತು ಹೋಣ ಏನಾದಾರರು ತಪ್ಪ ಅ್ರ ಬಂದು್ ಹೊಡಂಗಿದ್ರೆ ಎಟ್ ಹೊಡಿಯಣ ಏನ ರಜೇಂದ್ರ ಅವ ಹೇಳ
್ಮ ಅಲ್ಲ ಸಂಡೆ ಎಲ್ಲ ಬಂದಿರ್ತಾವ ಆಫೀಸ್ ಬಂದಿರ್ತಾವ ಬ್ಯಾಂಕ್ ಬಂದಿರ್ತಾವ ಎಲ್ಲ ಬಂದಿರ್ತಾವ ಮತ್ತ್ತಮ್ಮಗೆ ಯಕ ಬಂದಿರ್ಬಾರ್ದ
ಹಾ ಅದೇ ಅದೇ ಅದೇ ಅಣ್ಣ ನಂದೇ ತಪ್ಪಗೆ ಸ್ವಲ್ಪ ಅನ್ಪಡಿಂದ ನಾನ ಗೊತ್ತ ಮತ್ತ ವಿಷಯಗಳೆಲ್ಲ ನನಗ ಅದಿ ಕೇಳಣ ಎಂತ ಗೊತ್ತಾಗಲ್ಲ ಸ್ವಲ್ಪ ನೀವ ತಾಳಿಕಂಡು ಬಾಿಕಂಡು ಮುಂದಕ್ ದಬ್ಬಿಕ ಅಂತ ಹೋಗ್ಬೇಕಕ್ ನಮಗ್ ಸ್ವಲ್ಪ
ಹ್ಮ ಹ್ಮ್ ಹ್ಮ್
ಏನ್ರೀ ಅಣ್ಣ ಸ್ವಲ್ ದಬ್ಕೊಂಡು ಓದ್ತಿೀರಂತ ಅನ್ಕೊಂಡಿನಿ ಅಣ್ಣ ಈಟ ಬುಟ್ಟು ಹೋಯಿತಿರಾ ಅಣ್ಣ
ನಾ ಇದ್ದಳಿದೆ ನ ಏನ್ ಮತ್ತ್ಯಾನಿಲ್ಲ ಜಾಸ್ತಿ
ಇಲ್ಲ ಹೋಅಣ್ಣ ಅನ್ಪಡವಲ್ಲ ಸ್ವಲ್ಪ್ ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ್ ದಬ್ಕೊಂಡು ಹೊರಿಯೋ ಅಣ್ಣ ಮತ್ತ ಇಲ್ಲಿ ಊಟೋಗಿರ್ ನಮ್ ಗೋತಪೇಟೆಗೆ
ಹ್ಮ್ಮ ಹ್ಮ್ ನಿಮ್ಮಸಿದ ಲೋಬಿ ನಾವು
ನಿಲ್ಲ ನೋ ಅಣ್ಣ
ಹ್ಮ್
ಮತ್ತಂಗೆ ಬುಟ್ಟಂಗೆ ಹೋದ್ರಿ ಅಂದ್ರ ನಮ್ಗ ಹೈರಣ ಆತದಹೋ ಅಣ್ಣ
ಹ್ಮ
ಆ
ಆವೇಳೇ ಒಂದು ಕಾಲ್ ಸಂತೆಗ ಹಚ್ಚಿನಿ ಅವ್ನು ಬೇದ ನಾನು ಬೇದ ಹಾಯ್ತ ಅನ್ಸತ ಗೊತ್ತ ಏನೇನ್ತ
ಆಯ್ತಾಯ್ತು ಅದ ಹೋಲಿ ಬಿಡು ಅದು ಒಂದೊಂದೇರ್ ತನ್ ಪ್ಯಾರ
ಹ ಸ್ವಲ್ಪ ಪಾರಲೆಕ್ಕನ ಅ ಎಂಟ್ ಸೆಕೆಂಡ್ ಅ ವಯಸ್ಸ ವರ್ಮ್ಮ ಮಾತಾಡಿದ್ದು
ಅಪ್ಪ
ಹ್ಮ್ ಎಂಟ ಸೆಕೆಂಡ ಒಳಗೆ ಅದು ಅದ ಏನೇನ್ ಇರ್ತ ಅಷ್ಟು
ಅದ ಒಂದ್ ಮುಗಸಿದ್ರ ಒಂದ ಒಂದ್ ಕಂಪ್ಲೀಟ್ ಆದಂಗನ
ಹ್ಮ್
ಹ್ಮ್ ಹ್ಮ್ ಮಜ್ಜ ಅಲ್ ಒ ನಿಮ್ದುಕೆ
ಎಲ್ಲ ಒಂದ ಎಲ್ಲ ಅಂದ್ರೆ ಒಂದ ಒಂದ ಐದ್ ಐದ ನಿಮಿಷ್ ತ ತೋ ಐದ್ ನಿಮಿಷ ಟೈಪ್ ಮಾಡಕ್ ಸ್ಲೋ ಮಾಡಿದರು
ಮಜ್ಜದ ನೀವನ್ ಹೇಳತ್ ನಿಂಬುದಿ ಸ್ಮಾರ್ಟ್ ವರ್ಕ್ ಮಾಡಿದಿ ಸ್ಮಾರ್ಟ್ ವರ್ಕ್ ಚೊಲೋ ಐತ್ಂದ್ರ ಪಾಡ ಅದ ಏನ ಚಲೋ ಆಲಕ್ರ ಏಗರ
ಅದು ಹೋಲಿ ಬಿಡೋದ ಈಗ ಹದ್ನೇ ಹದ್ನ ಬರ್ಬೇಕ ಅವು ಹದನೈದುಗಳು ಹದಿನೈದು ಐವಲ್ಲಿಗೆ
ನೀನು ಮತ್ತೆ ಎಷ್ಟ ಹಾಡನೈದೇ ಬರ್ತಾವ ಮತ್ ಮುಂದೆ ಏನ್ ಬರ್ತಾವ ಏನು
ಅವನ ಸಬಮಿಟ್ ಆಗಿಲ್ಲವ ಅಷ್ಟೇ ಅದಾವ
ಅದೇನು ಉಂಟದ ಸ್ಕ್ರೀನ್ ಶಾಟ್ ಹಾಕಿಂದ ಹಿಂದಾಗಡಿಗ ಒಂದ್ಸೈತಿಿನ ನಾ ಕೆಳತನ್ ಅಂತ
ಅದು ಹಿಂಗ ಅದು ನಿಂಗ ಬರ್ದ್ನಲ್ಲ ಬರ್ದ ಸಬಮಿಟ್ ತೋಲ್ದದ ಸಬ್ಮಿಟ್ ಅಂತ
ಬರ್ದಮ್ಯಾಗ ಸಬ್ಮಿಟ್ ತಗೊಲ್ತಾನ
ತಳೆಗ ಕೆಂಪ್ ಲೈನ್ ಅಂತ ಇನ್ವ್ಯಾಲಿಡ್ ಏನೇನ ಬರಕತ್ತದ
ಹ್ಮ್ ಹ್ಮ್ ನೀವ್ ಟೈಪ್ ಮಾಡಬೇಕಪ್ಪಾ ಮತ್ತ ಹಾ
ಹ್ಮ್ ಹ್ಮ್ ಹ್ಮ್
ಹಾ
ನಾ ಇಲ್ಲಿ ಸ್ಮಾರ್ಟ್ ವರ್ಕ್ ಅದು ಮಾಡಕ್ ಹೋದೆ
ಸ್ಮಾರ್ಟ್ ವರ್ಕ್ ಆಯ್ತು ವೆಲ್ ಬ್ರೋ ವೆಲ್ಬ್ರೈಡ ಬ್ರೋ
ಐ ಥಿಂಕ್ ಅದು ಟೈಮ್ ಔಟ್ ಆಗಿರಬೇಕು ಅನ್ಸುತ್ತೆ ಇವತ್ತು ಇಷ್ಟೇ ಸಾಕಪ್ಪ ಪ್ಪಾ ನೀನು ಮತ್ ನಾಳೆ ಮಾಡಂತ
ಹಂಗ ಇರಲ್ಲ ಅದ್ರೊಳಗ ಏನ್ ಟೈಮ್ ಕೊಡಲ್ಲ ಅದು ಹ್ಮ್ ಫಸ್ಟ್ ಎಲಸ ಆಗ್ಯವ ಇಲ್ ಸಬ್ಮಿಟ್ ಆಗ್ಯವಲ್ಲ ಒಂದೊಂದ್ ಮಾಡಿಕೆ ಅಂತ ಬಂದಂಗ
ಸಬ್ಮಿಟ್ ಆಗೆಯಲ್ಲವ ಅದಂತ ತೋರಿಸಿದೆ ಹೊಸುವಾಗಣ ಅಷ್ಟೇ ಬರ್ತಂತಂತ ಸಬ್ಮಿಟ್
ಹೌದಾ
ಹ್ಮ್
ಈಗ ಅಷ್ಟು ಆಗಾದ ಇದು ಬರಹಲ್ತೆೇನಾ.
ಅದು ಸಬ್ಮಿಟ್ ಕೊಟ್ಟ ಮ್ಯಾಗ್ ಕೊಡತನಲ್ಲ. ಎಸ್ ಆರ್ ನೋ ಅಂತ ಬಂದ ಎಸ್ ನೋ ಅಂತ ತಿಂಗ ಬಂತ ಆಪ್ಷನ್ ಅದ.
ಹ್ಮ್ ಹ್ಮ್.
ಅದೇನೋ ಮ್ಯಾಗ ಬಾರದು ಹೆಸರುೋ ಅಂತದಕ್ಕೆ ಸುಮ್ನೆ ಬೇಡ ಅಂತ ಅಷ್ಟೇ ಬಿಟ್ಟೆ.
ವಜ್ಜ ಆಗ್ಯದ ಅನ್ರಿ.
ಹ್ಮ್.
ವಜ್ಜ ಹ್ಯಾಗ್ಯದ ಅಂದೆ ಅಂದ್ರ.
ಏನ ವಜ್ಜಿಲ್ಲೋ ಭೈ.
ಮತ್ತೆನ ರಿ ಸರ್.
ನಿವಾಹೇಳಬೇಕ ಎಲ್ಲಾ. ಇಂದ ಗಾಳಿ ವಂಟದ ಗಾಳಿ.
ನಂದ.
ಗಾಳಿ ಹೊಂಟದ ಗಾಳಿ ಹಿಂದ.
ನಂದಾ.
ಹ್ಮ್.
ಅ ಮತ್ ಹೊರಗ ಬಂದೆ ಗುಡಿಗ ಒಂದ್ರ ಯಾರ ಹೊರಗ ಬಂದೆ ಗಾಳಿ ಜಗ್ಗಿ
ಹ್ಮ್ ಹ್ಮ್.
ಅಳಿ ಸಾಕಂದ ಅದು ಏನ್ ಮಾಡ ಹಾ. ಸುಮ್ಮ್ ಕುಂತ ಟ್ಯಾಕ್ಟ್ರ ಕುಂತ ಈಗ.
ಹ್ಮ್ ಕೇಳ ಸುಲಪ ಕೇಳ ತಂಗಗೆ ಹಿಂದ.
ಹಾ.